ಸಂದ್ರ ಕುಂದ್ರ ಇಲ್ಲ ಅಲೋ ಗ ಮಾಡಕತ್ತಪ್ಪ ಎ ಸಪಂಚ ಬರೆರ ಬ ಸಾರಿಗೆ ಕೊದು
ಸುಮ್ಮನ್ ಆಟಾಡ್ಬೇಕಂತ ಬನ್ನಿ
ಹ್ಮ್ ಹ್ಮ್
ಇ ಆಟ ಆಡ ಮತ್ ಬಂದ್ ನೋಡ ಸುಮ್ಮನೆ
ಆತಗತಾದ್ದಲ್
ಆತ ಎ್ಣ ಕಬಡ್ಡಿ ಆಡಿದೆ ಈಗ
ಹ್ಮ್
ಕ್ರಿಕೆಟ್ ಒಂದ ಆಡ್ಬೇಕ ಆಯ್ತು
ಇಂ
ನೀ
ನಾನ ಇಲ್ಲ್ಲ ನಾನ್ ಹೆಂಗೆ ಸಾಲಗ್ ಬಂದ ನಮ್ಮೂರಾಗ ಆಟ ಆಡ್ಬೇಕಂತ ಕ್ರಿಕೆಟ್ ಆಡಿದಿವವಿ ಅಲೋ
ಹಾ
ಕ್ರಿಕೆಟ್ ಇಳದವೆ ಸಮ ಕಕನಿ
ಮತ್ತೆವು ಆಯ್ಕೆಗೆ ಕಾಡ್ತ ಅಲ್ಲ.
ಏ ಆಯಕೆ ಆಡ್ತವ ನಾವ್ ರಾಷ್ಟ್ರ ಗೇಮ್ ಆಡ್ಲಿಲ್ಲ ಅಂದ್ರೆ ಹೆಂಗ.
ಅವೆಲ್ಲಾ ಆಡ್ಬೇಕು ನೀ ಬೆಳಸ್ಬೇಕ ಅವೆಲ್ಲ.
ನಳಸ್ಬೇಕ ಎಲ್ಲಾ ಏನ್ ಮಾಡ್ತೀರಿ ಆಕಿ ಬ್ಯಾಟೆ ಎಲ್ಲಾ ಮೊದಲ ಹುಡುಗ್ರ.
ಹ್ಮ್ ಹ್ಮ್
ಆ ಕ ಸಮಮ್ಮತ.
ಹೌದಾ. ಶಾಲೇಜಕಯ್ದ.
ಹೌದು ಕ ಇದ್ದೆನೆನ.
ಸೂಟ ಎತ್ತ ಮತ್ತೆ.
ಹೌದಾ ಯಕ.
ಲ್ಲ ಚರ ಹಾಸಿಗೆ ಆಕ್ಸಿಡೆಂಟ್ ಆಗತ್ತಂತ.
ಹ್ಮ್ ಹ್ಮ್
ದೌಖಂಡಾಗ ಆಯಕಿದ್ರು ಮಾತಾಡಸ್ ಬಂದಿವವಿ ಹಂಗೆ ಸಾಯಾಲ ಸೂಟ್ ಕೊಟರು ಅವ್ರು.
ಹ್ಮ್ ಹ್ಮ್
ನಿಮ್ಮದ.
ನಮ್ಗೆಲ್ವ ನಾ ಕಾಲೇಜ್ ಇಗ್ತೇ ಮತ್ತ.
ಹೌದಾ
ಹ್ಮ
ಚಲೋ ಹತ್ತರಲ್ಲ.
ಅದ ಯಾವತರ ನಮ್ಮ್ ಬೆಂಕ್ ಯಾವತರ.
ಹ್ಮ್ ಹ್ಮ್
ನಿಂಬಲ್ಲಿ ಹೆಂಗೆೋತದ.
ಹ ಬಲಿ ಬಾಯ್ರ ಹತಾರವಾ.
ಹ್ಮ್ ಹ್ಮ್
ಹ್ಮ್
ಮತ್ತೆಣ್ಣಾಡೋ.
ಮತ್ತೆ ನಲ್ ನೋಡ ಸುಮ್ಮ ಹಂಗೆ ತಿರ್ಗಡ ಕಚ್ಚ ಬಾರಿ ಗಾಳಿ ಬಾರಿ ಬಿಟ್ಟದ್ ನೋಡದ.
ಏ ಇವತ್ ಬಾರಿ ಅದು ಕ್ಲೈಮೇಟ್.
ಹ್ಮ್ ನಿಮ್ಮ ಕಡೆಗ ಆದ ಅಲ್ಲ.
ಹ್ಮ್ ಯದು ರ ತಂದ.
ಮಳೆಗಳು ಬರ್ತ ಅಲ್ಲ.
ಹಾ
ಮಳೆ ಮಳೆ ಬರ್ತಾ ಅಲ್ಪ ಹಂದೆ.
ಮಳಿ ಬರ್ತದ ಇದು ಸೊಪ್ಸೊಪ್ ಬರ ಕುತ್ ಸೊಪ್ ಸೊಪ್ಪಲ್ಲ ಬೆಳಿ ಏನ್ ಬೆಳಿಯಲ್ಲ ಆಗ್ಯದ ಏನೇರ. ಹೊಲ್ದಗ
ಹೊಲ್ದಗ ಏನಾಕಿದ್ರಿ.
ಕೋಗಾವ.
ನಾವು ಹೊಲ್ದಾಗ ತೊಗರಿ ಆಕ್ಯ ತೊಗರಿ.
ಅದರಯಲಣ್ಣ ಮತ್ತೇಣಾಡೋ. ಹಾ
ಸರಿಗಿದೆ ತೆಗಿಬಕ್ಪ್ಪಾ.
ತೆಗಿಬಕ್ ಮೈತ್ತ ತಗದ್ರ ಅಲ್ಲ.
ಅಸಯ್ಯವ ಕೂದರ್ಗ ಚಿರ ನೀವ ತಕಂಡ್ರಿ.
ಚ್ಚಿದ್ದಪ್ಪ ಅಷ್ಟೆನ್ ತೆಗಿತ್ತು ಒಬ್ಬವನೇ.
ಹಂಗಂದ ಕೂಲ ಚಂದ ತಗದ್ರ.
ಅವಾವೇತಿಗ ಅಡಸಲ್ ಬಡಸಲು ತಗದಾವ ಟ್ರ್ಯಾಕ್ಟರ್ಲ್ಲ ಮಿಷೀನ್ ಹಚ್ಚಬಟ್ನ.
ಹ್ಮ ಹ್ಮ್
ಏ ನೀ ಹೆಮ್ ಮಾಡಿದ್ದ.
ಆಹ್
ನೀ ಹೆಂಗ್ ಮಾಡಿದೆ
ಏನ
ನೀ ಎಂಗ್ ಮಾಡಿದ್ಪ ಅಂದೆ
ನಾವು ಕೂಲಿಯರ್ಗ ಹಚ್ಚಿ ಮಿಷನ್ ತಂದಿದ್ರು ಕೂಲಿಯಾರ.
ಹಾ
ಅವ್ರೇ ತಗ್ದ್ರು
ಹೌದಾ.
ಹ್ಮ
ಯಾವುದು ಬೆಸ್ಟ್ ಮಿಶನ್ ಬೆಸ್ಟ್ ನ ಕೈಲೆ ಬೆಸ್ಟ್
ಕೈಲೆನ ಬೆಸ್ಟು ಕೈಲೆ ಮಣ್ಣು ಬರ್ತದ ಮಿಷನ್ ಏನೋ ವೇಸ್ಟ್
ಹೌದಾ ತುಂಬಾ ಕತ್ತತ್ತಿ ತಡಿ ಎಣ್ಣೆ. ಬರ್ತಾವ ಎಣ್ಣೆ ಹೊಡೆದು ಬಿಡಬೇಕು ಸತ್ತು ಬಿಡ್ತವೆ ಆ ಕಡೆ
ಇಲ್ಲ ಮಾವ ಎಣ್ಣೆ ಹೊಡದ್ರೆ ಬೆಳೆ
ಎ ಅಲ್ಲೋ ಮತ್ತ ಸೀಸನ್ ನಾಗ ಬರ್ಲಾ ಲೈಫ್ ಟೈಮ್ ಲೈಫ್ ಲಾಂಗ್. ಹೆ
ಹಿಂಗಂದ.
ಹ್ಮ
ಬ್ಯಾಡೋ ಸುಮ್ನಿರು ಇದು ಆಗೋದಿಲ್ಲ ಅವು
ಹಂಗಂಗ
ಹ್ಮ್.
ಇದು ತೆಗೆ ತೆಗೆಸದ ಪಾಡು ಅಂದಿಯಾ
ಹ್ಮು
ಬಾಡ ಬಿುಡ ತೆಗಸ್ ತೆಗಸ ರೊಕ್ಕ ಜಗ್ಗೆ ಹೊತವ ನೋಡಪಾ ಅಂದ್ರ.
ಹೋದ್ರ ಹೋಗ್ಲಿ ಬೆಳೆ ಬರೋದು ನೋಡ್ತಿಯ ರೊಕ್ಕ ನೋಡ್ತೀಯಾ.
ಅಲ್ಲೋ ಹಿಂಗ ತೆಗೆಯಂಗನ ಮತ್ತ ಒಂದ್ ವಾರಗಣ ಮತ್ತ ಬರ್ತದ ಅದ.
ಹ್ಮ
ಬಾಳ ತ್ರಾಸ್ಪ ಅದು
ಅಂಗ ನೀ ಹೆಂಗ್ ಮಾಡಿದಿ
ಏನಾ ಸುಮ್ಮ್ ಹಂಗೆ ನೋಡ ನಡದ ಹಂಗೆ ತೆಗದ ಈ ಕಡೆ ಹಚ್ಚದ ತೆಗದ ಹಚ್ಚದ
ಹ್ಮ್
ಮೊನ್ನೆ ಹ ಆಗ್ಯದ ಮನ್ಯ ನಮ್ ದೋಸ್ತ್ ಯಾರ ಗಳೇ ಹೊಡೆಯಕ್ಕೆ ಹೋಗನಂತ
ಹ್ಮ್
ಗಾಡಿಯಲ್ಲಿ ಸಿಕ್ಕೊಂಡು ಬಿಟ್ಟಿದ್ದಾರಂತೆ
ಹ್ಮ ಹ್ಮ್
ಆಮೇಲೆ ಯಾರ ನಮ್ ದೋಸ್ತಿಗ್ ಫೋನ್ ಹಚ್ಚಿದ್ನಂತ ಬಂದ್ ಆ ಕಡೆ ಇಬ್ರು ಈ ಕಡೆ ಇಬ್ರು ಕಿತ್ತಿದ್ರಂತೆ
ಹ ಹ ನಮ್ಮಲ್ಲಿಯೂ ಹಂಗೆ ಆಗಿತ್ತು ಮೊಬೈಲ್ ನ ಕೆದಿರು ಮಾಡಾಕೆ ಸ್ವಲ್ಪ ಕೆಲಸಕ್ಕೆ ಹೋಗಿದ್ದರು
ಆಹ್
ಸಮಾಲ ಬುದಿಲಿ ಒಳಗ್ ಸಿಗ ಬಿದ್ ಬಿಟ್ಟಾನಂತ. ಅ ಆಯರ್ಲೆಂಡ ಅಂದ ಹ ತಿರ್ಗ್ ನಾವೆ ಹೋಗ್ ಕಿತ್ವಿ ಆ ಕಡೆ ಒಬ್ರು ಇ ಕಡೆ ಒಬ್ರು ಹಿಡ್ದು
ಹೆಂಗ್ ಸಿರ ಬಂತದ ನೋಡ್ಬಿಡಾಕ್ ಬರ್ಲಾ ಏನ್ ಅವನಿಗೆ
ಹೆಂಗ್ ಒಡದನ್ ಅವ್ನಿಗೆ ಗೊತ್ತು ಸಿಗೆ ಬಿದ್ದ ಮದಾ ಯ್ ತಗದುಿಲ್ಲ ಅಾಗ ಹಯ್
ಬಾಳ್ ದಾಬಯ್ಸಿ ಹೊಡ್ದಾನ್ಪ ಹ್ಮ್ ಹ್ಮ್ ಬಾಳ ಹೈರಾಣ ಆಗರ್ತಾ ಅವ್ನಿಗೆ
ಐರ ನಲ್ದಾ ಸಣ್ಣರ ನಳಲ್ಲ ಅದದು
ಊಟ ಗೀಟ ಮಾಡ್ದ ಇಲ್ಲ.
ಮಾ ಇ್ಣೇನೆ.
ಏನ್ ಮಾಡಿದ್ದ ಊಟ್ಟ.
ಗಡ್ ನನ್ ಚಪಾತಿ ರೊಟ್ಟಿ ಅನ್ನ ಸಾರು ಪಲ್ಯ.
ಹ್ಮ ಪಯಟನ್ ಪಯಟನ್ೋಣ.
ಏ ಪ್ರೋಟಿನ್ ಉಣ್ತಿೀವ ನಾವು ಬರ ನೀವು
ನಾವು ಪ್ರೋಟೀನ್ ಉಣತಪ್ಪಾ
ಇ ಬ
ಹ ಜಂಕ್ ಪಡಂ್ ಕೊಡ್ ತಿಂತಿ
ಏ ಇಲ್ಲ ಅಂತ ಎಳ್ತನ ಏನ
ನಾ ತಿಚ ಪಾ ಮನಸ್ ಬರ್ಲಾರದ ತಿಂಕಣ
ತಿನ್ನಬಾರ್ದಾವ ಎಲ್ಲ ಅಂತವು
ಯ ಕೊಿಯನಪ್ಪ
ಹ ಅಲ್ಲ ಆರೋಗ್ಯ ಕಾಯ್ತಾರ
ಹೌದಾನ ಯಾರು ಹೇಳಾರ ನನಗೆ
ಯೂಟ್ಯೂಬ್ನ ಯಾವ್ ನೋಡತನಾರ ಬಸವ
ವೈದ್ಯರ ವೈದ್ಯರಿಗೆ ಭೇಟಿ ಮಾಡ್ಬೇಕು ಅವನೇ
ಹ್ಮ್ ಮಾಡ್ಬೇಕು ಮತ್ತೆನ್ ಬ ನಾನ್ ಹೇಳ್ಯಾರ ಹಂಗಗೆ
ಹೌದೌದು ತಿನ್ನಲ್ ತಿನ್ನಲ್ ಲಕ್ಷ ಬಿಟ್ಟ ಬಿಡ್ತನಿ ಮುಂಚೆಲಿ ತಿಂದಿನಿ ಒಟ್ಟಿ ಬ್ಯಾನಿ ಹಾಕತ್ ನೋಡ್ ನನಗೆ
ಮತ್ತೆ ಅದಕ್ಕ ತಿನ್ ಮಾಡಾ ಅಂತ ಅದ ಕಲ್ಯಾಣಗೆ ಅದ ಕಾಂಧ್ರ ಅದ ಕಲ್ಲೂರು ಹ್ಮ್ ಬರತ್ಯ
ಬಡತ ಬಡತ ಆಳ ಬಟ್ಟು ಬಡತ ಮತ್ತೆ ಏನ್ ನಿಮ್ಸ ನಿಮ್ ದೋಸ್ತ್ ಏನಂತನ್ ಸತೀಶ್
ಅವ ಏನ್ಲ್ೋ ಓದಕ್ ಬಿದ್ದನಾನ
ಹೌದಾ
ಹ್ಮ್ ಒಳಕತ ನಿಗ್ಗ ಹುಡುಗ
ಯಾರ ಗನುಮಂಡ ಹೊತ್ತುತ್ಪಲ್
ಏ ಹ ಅಂದ್ರೆ ಸಣ್ಣ ಓದ್ತಾನ ಅವ
ಹ್ಮ್ ಹ್ಮ್ ಏನೇಏನ್ ಮಾಡಿರೋ ಬಸ್ ಸ್ಟ್ಯಾಂಡ್ದಾಗ
ಇವತ್ ಬಸ್ ಸ್ಟ್ಯಾಂಡ್ಾಗ ಏನಲ್ಲ ಎಲ್ಲರೂ ತಿರುಗಾಡಿದಾರ ಹೋಗದ್ ಕೆಂ ಕುಂಚಿದ ಸತ್ಯಶಾಂತ್ ಹುಡುಗ
ಹ್ಮ್
ಎಲ್ಲ ಹುಡುಗರು ಸುಮ್ಮನೆ ಎಲ್ಲ ಆಯ್ತ ತಪ್ಪಕತಾವ ಲವಗ್ಯವ ಅಂತ
ಹ್ಮ್
ಅಡಕ್ಕಲೆ
ಹೌದಾ
ಅಲೋ
ಮತ್ ಮತ್ತೆ ಒ ಹುಡುಗಿ ಗಿಡಗಾಳ ಎಲ್ಲನ
ಏನ ಅಂತ ಎಲ್ಲ ಮಾಡಲ್ಲ ಒಳ್ಳಿ ಹುಡುಗರಿ ಒಂತ ಮಾಡ್ಬಾರ್ದ ಹಲೋ
ಹಾ
ಅಂತ ಎಲ್ಲ ಮಾಡಬಾರ್ದು ನೀನ್
ಹ ನನಗೆ ಯಾವಾಗಲ್ಲಪ್ಪ
ಇ ಅಂತ ಮಾಡ್ಬಾರ್ದ್ ಎಲ್ಲ ಚೊಲೋ ಹ
ಹೌದೌದು ಮಾಡಬಾರ್ದು ಹದದ್ ಮಾಡ್ಬಕ್ ಹೇಗ
ಹ್ಮ್
ಹೊರಬೇಕಕ್ಕೆಗ
ಒದು ಸೈಂಸ್ ತ ಆಂಂಡ
ಹೌದು ಸೈನ್ಸ್ ತಗೋಬಾರದತ್ತತ್ತು ಬಾಳ ಹರಾಣ ಆಗಿವ
ಹ್ಮ್
ಇಲ್ಲಂದ ಹಾಸ್ಲಾ ಅದೋ ಇದು
ಹೂ ಇಮ್ಮ ಅ್ ಬರ್ಲ ನಾನ್ ಮನಗಡಂತ ಕೇಳಿನಿ
ಏ ಭಾರಿ ಅದಲಿಗ ಬುಕ್ಕ ಚೀಲ ಕೈ ಚಲಡಕ್ ಭಾರಿ ಅತದ ಅವ
ಮಾಡಾ ಗಿಡ ಬಾರಿ ಅದಂತಷ್ಟ ಚೋಲಾ ಎಲ್ಲ ಮನಗಂಡ ಮನಗಂಡ ಐ ಹೂ ಇ ನಾನ್ ಆ ನೋಡ್ಕೊಂಡೆ ಬಂದಿ ಕಡೆ ನಮ್ಮ ಮನಿ ಕಡೆ
ಹಾ ಕಿಡಿಕಿ ನೋಡ ಎಸವಿರಾ
ಮೇಲ್ ಕಿಡಿಕಾವೋ ಮೇಲ್ನೋಡ
ಹಂಗೆ ಪ್ರಾಕ್ಟೀಸ್ ಮಾಡಕ್ ಬೋರ್ಡ್ ಬ ಅದು
ಅದೇ ಹ ಅಲ್ಲಿೇ ಹೋಗಮ್ಮ
ಏ ನಾ ಇಲ್ಲೇ ಬರ್ಪ್ಪ ಹಂಗಗೆಗ ಹೊರಗ್ ಜಾಸ್ತಿರ ಆದ್ರ ಕೂಡಕ್ ಒಂದ ಅದು ಮಾಡ್ರಿ ಕಟ್ಟಿ
ಹಾ ಹಂಗೆ ಆಟ ಆಡಕ್ ಆ ಇ ಮಡ ಬರ ಗ್ರೌಂಡ್
ಹೂ ಗೌಂಡ ಗಂಡ ಗ ಇಡೆ ಬಾತ್ರೂಮ್ ಅದ ಗ ಇಡೆ ಸೈಡ್ಗ ಹಂಗೆ
ಹಾ ಎಲ್ಲ ಚಲೋ ಇರ್ತಾವ ಅಷ್ಟಲ ಅಮ್ಮ
ಎಲಿಾನ ಎಡು ನಾಳ
ಬೇರೆ ನಡ್ತಂದ ಸತ್ಯ ಕತ್ತಗಟ ಗುದಿಲ್ತಿದ್ದೊಳಗಾಕು
ಹಾ ಸಿಗಕದರ್ಬೇಕೇಕಿತ್ತಕ್ಕಣ
ಹೌ ಸ ಸತೀಶ್ ಅಂತ ಹೇಳ ಬಾರಿ ಕಿತಾನಂತು ಗೊದ್ನಿ ಸಿಗೇಬಿದ್ರೆ
ಹಾ ಅವ್ನಿಿಗೆ ಕರ್ಕೊ್ ಬರ್ತನ ಏನನ್ ಆಯ್ತ ಅಂದ್ರ
ಅದೇ ಬಾಯರ್ ಕೆತ್ತನ ಅಂತಾವ ಏನು ಇದು ಮಾಡಲರಂಗ ಮಾತ್ರ ಹೊಡೆದ ಬಡ್ತಂತ
ಹೌದೌದ ಅದ ಏನಾದಂತ ಂದಿ ಅದೇ ಬಾಟ್ಲಿ ಎ ತರ್ತಾನಂತ ಹಾಕ ಬಿಡ್ತಾನ ಅಂತ ಅದೇ
ಹೂ ಹೂ ಅದೇ ಒಂದ್ ಬದಿಯನ ಮಂತ್ರ ಆದಂತ ಆಾಕಿತ್ತನ ಅದೇ ಸ ನೀ ನೋ ಶೇತ್ತ ಕರ್ಸ ಮನಿಗೆಗ
ಹಾ ಹ ಆಯ್ತ ನಂಬರ್ದ ಆದಲ್ಲ ಹೂ ಹೂ ಹೆಂಗ್ ಮಾಡೇಡಾಮ ಆರ್ಸ್ಟ್ಲ
ಅಷ್ಟಲ ಅದ ನಾಯ್ ನು ಸೋಮವಾರ ಒಂದ್ ದಿವಸ ಬರಾಮ ಅವ ಕೇಳ್ಿಕಮ್ಮ ಎಲ್ಲಾ
ಹೂ ಕೆವೊಂದ್ ಬಾಕ್ಲ ಒ್ ಚಲೋ ಮಾಡ್ಸಮ್ಮ ಮತ್ ರಾತ್ರಿಗ ಆಾರ ಎತ್ತದ್ರ
ಏ ನಮ್ಗೆ ಯಾರತ್ತ ಆಕ್ತಾರ
ಅಂಗ ಅದೋ ಕಡಿ ಜನ ಚೋಲಾ ಇಲ್ಲ
ಹಹೂ ಹೂ
ಹೂ ಕುಡುದ್ ನಿಷದಾಗ ಬಂದ ಮತ್ತೆ ಎತ್ತಯ ಬ
ಹೂ ಹೂ ನೆತ್ತಾಕಲ್ಲ ನೆತ್ಯಾಕಲ್ಲ ಅಷ್ಟೇ ಸ್ವಲ್ಪ ನೋಡಿ ಹೋಗ ಅವ್ರು ಹೌದು ಕೆಲಸ ಮಾಡ್ತಾನವಾ ಬಾರಿ ಒಳ್ಳೆ ಮನುಷ್ಯ ಅಂತವಾ ಇವಾ ಒಳ್ಳೆ ಮನುಷ್ಯ ಅಂತ ಒಳ್ಳೆ ಮನುಷ್ಯ ಅಂತ
ನ್ ಒಳ್ಳೆ ಮನುಷ್ಯ ಅನಪಾನ ನಾನು
ಹೂ
ನಿಧನು ಯವ್ವ ಊಟ ಮಾಡ್ಬೇಕ ಲೈಟ್್ ಎಲ್ಲ ಏನಿಲ್ಲ
ಹೌದಾ ಲೈಟ್ ಆಗಿ ಒಂದ ನಿಮ್ಮ ಊರಾಗ
ಒನ ರೀಚಾರ್ಜ್ ಇದ್ದಿದಿಲ್ಲ ರೀಚಾರ್ಜ್ ಮಾಡ್ಸನಿ ಈಗ
ಹೂ ಹೂ ಮಲ್ಲದ ಹ ಹಾ
ಆಡಿಸಿದೆ
ಹ್ಹೂ ಮತ್ತು ಮತ್ತೆ ಮರಿಪಳಿ ಆದ್ರ ಊರಾಗ ಹೆಂಗ
ಆ ಮಳೆಲ್ಲ ಅದು ಮಳೆ ಅರಸಕ ಆತದ ಬಾಳ ಹ
ಥಡೆಮೊ ಮತ್ತ ಬೆಳಿಗ್ ಬೆಳಿ ಹಾಕಿರ ಅಂಗ ಏನ ಸಂಗ ಬಂದವ. ಶಂಗ ಪೆಂಗ ಹಾಕಿರ ಏನ್ ಹೊಲ್ದಾಗ
ಯ ಶೇಂಗ ಹಾಕಿ ಅರ್ಧಿವ ಸೂಡ್ ಕಟ್ಟಿವಿ ಎಲ್ಲ ಆಗೆದ್ದ ನೋಡ ಕೆಲ್ಸ
ಹೌದಾ. ತಾ ನಂಬದ ಅದೇ ನಂಬದ ಇದಕ್ಕ ಸೋಮರ ಟೆಸ್ಟ್ ಅದ. ಇಲ್ಲ ಇದ ಶನಿವಾರ ಹದ ಸೊಪ್ಪ ಓದಬೇಕ ಅದಕ್ಕ ಇಡ್ಲ ಆಮೇಲ ಹಚ್ಚತನ.
ಹಾ ಹೇಳ ಯಾಡ
ಹ್ಮ ಏನ